ಹಲೋ ಹಲೋ ಹಲೋ ಹ ಹಲೋ ಹಲೋ ಅಲೋ ಹಲೋ ಹಲೋ ಹಲೋ ಹಲೋ. ಹಾ
ದೋಸ್ತ್
ಹಲೋ
ಹಾ
ಹಾ ಹೇಳಿ ಮೇಡಮ್ ಹೇಳಿ ಕೇಳೋಣ.
ಹ್ಮ
ಯಾಕ ಇಷ್ಟತ್ತು ಮಾತಾಡ್ಲಿಲ್ಲ
ಅದೇನೋ ಗೊತಿಲ್ಲಾ ನೀವು ಧ್ವನಿ ಕೇಳಿ
ಹಾ
ಹ್ಮ್ ಏನ್ ಮಾಡ್ತಿದ್ದೆ.
ಇದ್ದೀನಿ ಮನೆಯಲ್ಲಿ
ಎಲ್ಲಿದಿ.
ಮನೇಲಿ ಮಾಲ್ಕೊಂಡೆ ನೀವಲ್ಲಿದೀರಾ.
ನಾನು ಕೆಲ್ಸ ಮಾಡುತ್ತಿದ್ದೀನಿ ಆಸ್ಪತ್ರೆಯಲ್ಲಿ.
ಆಸ್ಪತ್ರೆಯಲ್ಲಿ ಕೆಲ್ಸ ಮಾಡ್ತಿದ್ದೀರಾ?
ಹ್ಮ್ ಹೌದು.
ಹ್ಮ್ ಮತ್ತೆ ಸಮಾಚಾರ. ಹೇಳಲಿ ಕೇಳೋಣ ಹಾ ಹೇಳಿ.
ಹಾ
ಇಲ್ಲ
ಇನ್ನ ಇಲ್ಲ ನೀವು ನೀವ್ ತಿಂದ್ರ ಯಾಕೆ? ಯಾಕೆ? ಹೌದ
ಹೌದು ಏನು?
ಈ
ನೀವು ಕೆಲ್ಸಕ್ ಹೋಗಲ್ವಾ?
ನಾವು ಕೆಲ್ಸಕ್ಕೆ ಇನ್ನೊಂದು ಟೂ ವೀಕ್ಸ್ ಬಿಟ್ಕೊಂಡ ಹೋಗ್ತೀವಿ.
ಎರಡು ವಾರ ಬಿಟ್ಕೊಂಡು.
ಎರಡು ವಾರ ಬಿಟ್ಕೊಂಡ್ ಹೋಗ್ತೀವಿ.
ಯಾವ್ ಕೆಲ್ಸ ಹೇಳಿ
ಇಲ್ಲಿ ದೇವನಹಳ್ಳಿಯಲ್ಲಿ ಟಾಟಾ ಕಂಪ್ನಿ ಪಾಕ್ಸ್ಖಾನ್ ಅಂತ.
ಹೌದಾ ಒಳ್ಳೆ.
ಹಾ
ಏನಿಲ್ಲ ಹೇಳಿ.
ಹೇಳಿ
ಏನ್ ಸಮಾಚಾರ?
ಹ ಹ್ಮ
ಏನ್ ತಿಂದ್ರಿ?
ಮಾರ್ನಿಂಗ್ ಇಡ್ಲಿ? ಇಡ್ಲಿ.
ಹ್ಮ್ ಇದೇ ಜಾಸ್ತಿ ಆಯ್ತು ಅನ್ನೋದು. ಬೆಳಿಗ್ಗೆ ಇಡ್ಲಿ ತಿಂದೆ ಹಾ.
ಇಡ್ಲಿ ತಿಂದೆ. ಮತ್ತೆ ಇವಾಗ ಪೊಂಗಲ್ ತಿಂದೆ ಸ್ವೀಟ್ ಪೊಂಗಲ್.
ಹ್ಮ್
ಈಗ ಮನೆಗ್ ಬಂದೆ ಮನೆಗ್. ಬಂದು ಮಲ್ಕೊಂಡಿದ್ದೀನಿ.
ಹ್ಮ್
ಹ್ಮ
ಮಲ್ಕಂಡು
ಮ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದೇವೆ.
ಸ ನಿ ನನ್ ಬಗ್ಗೆ ಒಂದ್ ಮಾತಾಡ್ಕೊಳ್ತೀ.
ಹೆಂಗ ಬರ್ತತೆ ಹಗೆ ಮಾತಾಡ್ತಾ ಇದನಲ್ಲ.
ಹ್ಮ್
ನನ್ ಬಾಯ
ಹಂಗೆ ಇರು ಒಂದ್ ನಿಮ್ಸ ಹಂಗೆ ಇರು ನಿಮ್ಸ್
ಹ್ಮ ಹ್ಮ ಹ್ಮ ಹ್ಮ್ ಹ್ಮ್್ಮ ಹಲೋ ಹರ್ಷ ಹರ್ಷ ಬಿ ಅವ್ರೇ ಹ ಹ್ಮ್ ಹ
ಹ್ಮ್ ಸೇತ
ಹಾ
ಎಸ
ಹಾ ಹೇಳ್
ಹ್ಮ್್ಮ
ಹ್ಮ
ಹ್ಮ್
ಹ್ಮ್
ಏನ್ ಸಮಾಚಾರ
ಏ ಮೂವಿಗಾದ್ರೂ ಹೋಗೋಣವಾ
ಎಲ್ಲಿ
ಇಲ್ಲಿ ಕೋಲಾರಲ್ಲಿ ನಾರಾಯಣ ೇಟರ್ಲ್ಲಿ
ಹೋಗೋಣ್ವಾ ಬರ್ತೀರಾ
ಹಾ ಬರ್ತೀವಿ
ಯಾವಾಗ್ ಬರ್ತೀರಾ
ಮಧ್ಯಾಹ್ನ
ಮಧ್ಯಾಹ್ನ ಹೋಗುದಿಲ್
ಹ್ಮ್
ಮಧ್ಯಾಹ್ನ ಆಗುದಿಲ್
ಮತ್ತೆ ನ್ಾವಾಗ
ಫೋನಲ್ಲಿ ಕರೆನ್ಸಿ ಖಾಲಿ ಆಗುತ್ತೆ ಹಾಕ್ಸ್ತೀರಾ
ಹಾ ನಾವೇ ಆಗ್ತೀರಿ
ನಾವಾಗಗ್ತೀರಾ
ಹಾ
ಚರ್
ನಿಜ
ಹ ನಿಂಗ ಆಗ್ತಿ ಕಾಸಿಲ್ಲ ಅಂತಿತ್ತೆ
ಆ
ಸೆ ಇಲ್ಲ ಒಂದ್ೂಪಾಯ ಇಲ್ಲ ಅಂತ ಇ ಹೆಂಗ ಆತಾ
ಕಸ ಇಲ್ಲ ಅಂದ್ರೆ ಹಾಕಕ್ಕೇನ ಇದ್ರಲ್ಲಿ ಮಾತಾಡ್ತಿರಲ್ಲ
ಮತ್ತ
ಮತ್ತೆ ಹೇಳದು ದಿನಾ ಮಾತಾಡ್ಲಿ ಅಂ
ಹೌದು ದಿನ ಮಾತಾಡೋಣ ದಿನ ಕತ್ಕೊಂಡು ಮಾತಾಡೋಣ
ಹ್ಮ್
ಓಕೆನಾ
ಸರಿ ಹ್ಮ
ಮತ್ತೆ
ಹ್ಮ
ಹ
ನಿಮ್ಮ ಅಮ್ಮ ಏನ್ ಮಾಡ್ತಾ ಇದ್ದರಿ ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ದೀರಿ
ಹ ಎಲ್ಲಾ ಕೆಲ್ಸಕ್ಕ ಹೋಗಿದರೆ
ಹೌದಾ ನೀವ್ ಹಾಕೋಗಿಲ್ಲ
ನಮ್ಗೆ ಕೆಲ್ಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಹಾ
ಮತ್ತೆ ತಿನ್ನೋದ ಮಲಗುದು ಅಷ್ಟೆನಾ
ಮತ್ತ ಇನ್ನೇನ್ ಮಾಡೋದು ಹೇಳಿ
ಏನಾದ್ರೂ ಮಾಡ್ಬೇಕು ಕೆಲ್ಸಕ್ ಹೋಗ್ಬೇಕು ದುಡಿಬೇಕು ಪಾದನೆ ಮಾಡ್ಬೇಕು
ದುಡ್ಡದು ನಿಮ್ಗೆತ್ಕೊಬಂದ್ ಕೊಡ್ಬೇಕು
ನೀವ ನನ್ಗೆ ಕೊಟ್ಟಿದ್ದೀರಾ ಬಿಡಿ ಜಾಸ್ತಿ
ಹೌದು
ಹ್ಮ್ ಹೌ ಅಕ್ಕೆ ಇವತ್ತು ನೀವು ಕೊಡ್ಸಿರೋ ಬಟ್ಟೆನ ಹಾಕಿರೋಧು
ಇರ್ಲಿ ನಮಗ ಒಂದ್ ಟೈಮ್ ಬರುತ್ತೆ ಬುಲೆಟ್ ಅಲ್ಲಿ ಓಡಾಡೋ ಟೈಮ್
ಬುಲೆಟ್ ಅಲ್ಲಿ ಹಾ ಇವಾಗ ಓಡ್ತಾದ್ದೀರಾ
ಇಲ್ಲ ಇವಾಗ ಸೇಕಾಲಲ್ಲಿ ಓಡಾಡ್ತಾ ಇದೀವಿ
ಹ್ಮ್ ನಾವು ಕಾಲಲ್ಲಿ ಓಡಾಡ್ವಿ
ಹೌದಾ ನಾ ತಲೆ ನಡಿತೀರಾ ಏನ್ ಮಾಡಕ್ ಆಗಲ್ಲ ಮಾತಾಡಿ
ಹ್ಮ್
ಹ್ಮ್
ಇನ್ ಏನ್ ನಾ ಸಮಚಾರ
ಹೇಳ್ಕಾ
ಹ ಏನೋ ಫುಲ್ಲು ಗಿಮಿಕ್
ಹ
ಹ
ಯಾರ ನೀವುಫೀಂಗ್ ಜಸಿ ಇ ಹಾಸ್ಪಟಲ್ ಹೋದಾಗ ನಿನ್ಗ್ ಫೀಲಿಂಗ್ ಇವನ್ ನಮ್ಗ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀರಾ ಮಾಡಿ
ಏನು?
ಹೇಳ್ತೀನಿ.
ಹ್ಮ ಹ ನ ಕೊತಾನ ಕಷ್ಟ
ಇಲ್ಲ ಐತೆ ನಡೀತ ಐತೆ ನಡಸ್ರಿ ಹೇಳ್ತವ್ರಿ
ಹ್ಮ್ ಹ್ಮ್ ನ್ತ
ನಲ್ಸರಿ ಗೊತ್ತಾಗುತ್ತೆ
ಹ್ಮ ಗೊತ್ತತ ನೀತಾ
ಅದಕ್ಕ ಐದ್ ಗಂಟೆ ಗಂಟ ಹಾಕ್ಸ್ಕೊಂಡ್ರ ಅ ನಮ್ಗೆ ಗೊತ್ತ ಹೇಳಿ
ಏನ್ ಐದ್ ಗಂಟೆಗಂಟ
ಹಾ
ಏ ಏ ಆಸ್ಪತ್ರೆಗದ ಮಣ್ಣು
ಇವತ್ತು ಮಂಗಳವಾರ ಅಲ್ಲ ಅದಕ್ಕೆ ಜಾಸ್ತಿ ಜನ ಬರುವುದ ಇಲ್ಲ
ಯಾಕ?
ಮಂಗಳವಾರ ಬಿಟದ್
ಹ್ಮ
ದಿಕ್ಕೆ ಬರಲ್ಲ ಕಡೆದು ಇವತ್ ಏಳ್ ಜನ ಬಂದಿದ್ದಾರೆ ಅಷ್ಟೇ.
ಹಾ
ಒಂಬತ್ ಜನ ಸರಿ
ಹೇಮ
ಹ ನ ಬಂದಾವಳ ಸರಿ ಧನ್ಯವಾದಗಳು ಮತ್ತೆ ಕರೆ ಮಾಡುತ್ತೀನಿ ಹಾಗೆ
ಓಕೆ ಧನ್ಯವಾದಗಳು.
ಹ್ಮ